ಹಲೋ
ಹೇಳ
ಭಯಿ ಬೈಕಿಂದ ಕವರ್ ತಗೋಬೇಕಂತಿದ್ದೀನಿ ಹ್ಮ್ ಅದು ರನ್ ರೇನ್ ರನ್
ಯಹ ಮಂಗತ್ತ ಹ
ಹ್ಮ್
ಇವಾಗೇನ್ ಮಳಗಿಡೆ ಬಂತಂದ್ರ
ಹ್ಮ್
ಇವಾಗ ಏನ್ರ ಮಳೆ ಬಂತಂದ್ರ ಬಿಸಿದ ಗಾಡಿ ತಗೊಂಡ ಹೋಗಿ ಇದಕ್ ಹೋಗಲ್ಲ ಕೆಮಸ್ಸ್ಬತ್ ಈ ಕಡೆ ಫ ಕಂಬ ಉಮ್ಮಾ
ಹೀ ಸ್ವಲ್ಪ ಗಾಡಿದ ನಂಬರ್ ಪ್ಲೇಟ್ ಆಗತ್ತ ಅನಕ
ಇಲ್ಲಲ್ಲ ರೋಡೆ ಹೋಗಂತಲ್ಲ ಇಲ್ಲಿಿಸಿಿ ೋಡಿಸಿಿ ಇಲ್ಲಿರಿಂದಣ
ಇಂಟ್ರಸ್ ಕಾಸ್ ಆ ಬಿಡ ತೋಡ್ದ ಬಂದ
ಅಲ್ಲ ಇಲ್ಲಿಂದಷೆ ಇಲ್ಲಿ ಮಗ್ಳ ರೂಟ ಐತಲ್ಲ ಇದ್ರರಿಂದಶೆ ಐತಿ ಲ್ಲಿ ರಟಿಗ ಜಡರಲ್ಲ ಹಿಂಗ ಹಿಂಗೋ ಹೆಗ್ಗಸ ಅಲ್ಲಿ
ಹ್ಮ್ ನಂಬರ್ ಪ್ಲೇಟ್ ಬಿಡೋ ತನಕ ಬೈ ಸ್ವಲ್ಪ ಅಕಸ್ಮಾತ್ ಹೇಳಕ್ಕ ಆಗಲ್ಲ ಏನೇನ್ ಗಾಡಿ ಹಾಕ್ಕ ಸ್್ರಾಗ ಚತ್ರ ಮ ಕಟ್ಟ
ಸ್ಕ್ರಾಚ್ ಸ್ಕ್ರಾಚ್ ಬಿದ್ರ ನ ಪಿಟ್ ಬರಲ್ಲಂತ
ಗೊತ್ತಿಲ್ಲ ಅದನ್ನು ಹೇಳ್ತಾರಪ್ಪ ಕೊಡಲ್ಲ ಏನೋ ಆಕ್ಸಿಡೆಂಟ್ ಆಸಿಡೆ ಮಾಡ ಮಂತ್ ಹೇಳಿ ಇವಾಗ ಮಾಡ್ತಾರಂತಪ್ಪ ಏನಾದರ
ಹ್ಮ್ ಹ್ಮ್
ಹ್ಮ್
ನ ನಂಬರ್ ಪ್ಲೇಟಗಮಟೆಸ್ ಭ
ಹಾ
ಹಟಿಗೆ ಬತ
ಫ್ರೀ ಅದ್ರ ಜೊತೆ ಎಲ್ಲಾ ಬಂದು ನಂಬರ್ ಪ್ಲೇಟ್ು ಗಿಂಬರ್ ಪ್ಲೇಟ್ ಎಲ್ಲಾ ಬಂದು
ಹೌ
ಹ್ಮ್
ಹ್ಮ್
ಹಾ ಕೆಲ್ಸ ಹೌದ್ರೆ
ಹ್ಮ ಮದನ್ ಪಂದೆ
ಎಲ್ಲಿಗೆ
ಅಲ್ಲ ಹೌದೆ ನಂದೆ
ಬೈ ಇದು ರಿನ್ ಕವರಿಗೆ ಬೈಕ ಇಂದು ನೂರಾ ಹ ಅರವತ್ತು ರೂಪಾಯಿ ಏನೋ ಐ್ತು ಬೈ ತ ನೋಡ್ತೇನಿ ಅಷ್ಟು ಟೈಪ್ ಇನ್ನೂರ ಐವತ್ತೈದ ಮೈ
ಅಷ್ಟ ಆಯ್ತಾ
ಹ್ಮ್
ನೀನು ಕೊಟ್ಟಿಲ್ಲನ ಅವ್ರು ಏನ್ಕ್ ಅವ್ರ
ನ ಕೊಟ್ಟಿಲ್ಲ ಅ ಕಂಪ್ನಿ ರರಿಫರ್್ ಮಾಡಿ ಕೇಳ್ತನ ನಾಳೆ ಕೊಡ್ತಾರೆ ನು ಎಲ್ಲಾ ಬೈಕ್
ಕೊಟ್ಟ್ರೆ ಕೊಡ್ತಾರ ಫ್ರೀ ಇರ್ತತಿ ವಿಚ ದೇ ಉಂಟ ಕೊಡ್ತಾರೆ
ಬಿಡಲ್ ಬಿಡು ಬಂತಡಿ ಫೋನ್ ಮಾಡ ಕೇಳ್ತೀ ನೋಡಿ ಮಾಳೆ
ವೇ ಅವರನ್ ಕೊಟ್ಟಲ್ರಿ ಅಂತ
ಹ್ಮ್
ಹೌದಾ ಹಾಗಾದ್ರೆ ಬನ್ನಿ ಅಂತ
ಅಲ್ಲಿ ಕೊಡ್ಬೇಕಿತ್ತು ಈಗ್ ಬನ್ನಿ ಅಂತ ಹೇಳ್ತಾರಲ್ಲ ಅಂತಿ ವನ ಮರ್ಯದೆ
ಹ
ಹ್ಮ
ಹ
ಹ
ಬಟ್ಟೆ ವಾಶ್ ಮಾಡ್ಬೇಕ್ ನ ಮ ಏನ್ ಮಾಡ್ಬೇಕತ
ಹ್ಮ್ ಹ್ಮ್
ಬಟ್ಟೆ ವಷ ಮಾಡಬೇಕ ಳ ಬಹಳ ಇಷ್ಟದು
ಹ್ಮ್
ನಾಳೆ ಎಿಂದ ಕೆಳಪಿ ಒೋಗಬ ಬಯರಾವ
ಹ್ಮ್
ಸ್ಟಾರ್ಟ ಆಗ ಅಬ್ಬು ಏನ್ ಮಾಡ್ತಿದ್ದಿ
ಹ್ಮ್
ಏನ್ ಮಾಡೋ
ನೋ ನಂದ್ ಬಟ್ಟೆ ಹೋಗ್ದನ್ ಬೈ ನಂದ ಐರನ್ ಮಾಡ್ಬೇಕು ಬಟ್ ಬಟ್ಟ ಯಾರ್ ಮಾಡ್ತೀನಿ ನನ್ ಬಟ್ಟೆ ಹ್ಮ್್ಮ
ಏನ್ ಬಳ್ತ ಇಂಗ ಎಲ್ಲ ಮಾಮನ ತೋವ ಬಿಟ್ಟ ಇರಾನ್ ಬಕ್ಸಾ ಎಧು
ನಮ ಫ್ರೆಂಡ್ ಇಂದು
ಹೌ ಕ
ಹ್ಮ ಹ್ಮ
ಇಕಿರೇಶ್ಂದು ನನ್ನ ಫ್ರೆಂಡ್ ಬೈ
ಅವ
ಹ್ಮ್ ಹ್ಮ್ ಹ್ಮ ಹಗೆ ಎಾರ ಮಾಡ್ಬಿಡ್ತೇನ್ ಬೈ ಸುಮ್ನೆ ಹ್ಮ ಇ ಸಮನೆ ಕಂತಿನಸ್ ಸುಮ್ನೆ ಮಾಡಬಿಡತೀ ಹ್ಮ್ ಹ್ಮ
ಹ್ಮ ಹ್ಮ
ಹ
ಮಾತ ಮಾಡ
ಹ್ಮ್ ಹ್ಮ್
ಅೇ ಮಾರಾಮಶ್ಯ ನ
ಇಯರ್ಫೋನ್ ಗಿರ್ಫೋನ್ ಇರ್ಬೇಕಿತ್ತಪ್ಪ ಚಲೋ ಆಗಲಿದ
ಬಹ ಸಿಖ
ಹ್ಮ್ ಏರ್ಬಡ್ಸ ಅದು ಹೊಲಸ ಐ್ತಪ್ಪಾ ಬಾಳ
ಏ ಏ
ಹ್ಮ್
ಆಕೋಗಿಯ
ನೋಡ್ತೀನ್ಿ ನೋಡ್ತೀನಿ ಈಗ
ಹ ಹ
ಹಂಗೇರಿ ಹಂಗೀರಿ ಹಾಕಣ ಹತೀನಿ
ಹೌ
ಮತ್ತ ಹ್ಮ್ ಮುಕ್ಕುಂಡ ಅಂಂತ ಹಮ್ ಹ ಬ ಹಾ ಹ್ಮ್
ಬರ
ಹ್ಮ ಹಾ ಹ್ಮ
ಬಲಮ್ಮ ಯ ಬ ಸ್ವಲ್ಪಷನ್ ತರಕ ಹೋಗ ಇತ್ತ ಲಾಸ್ಟ್ ನೈಟ್ ಹ್ತ ತೊಂಬ ತೊಂಬ ವರ್ಷಡ್ತ ಎನ್ ಆಯಿತು ಅ ನ ಯಾರು ಕೊ ಬ ಸುಂದ ಕ ಹ ನ ಮಾಡತಿ ಇಲ್ಲ ಬರ್ದಿಲ್ವಲ್ಲ ಸರ್ವಂತರ ಮಾಳಿಕ ಒಟ್ಟಿ ಮತ್ತೆ ಭಾರತದಲ್ಲಿ ಬರತ್ತ ಅಲ್ಲೇ ಹುಗಿ ತತ್ವಾ ಒಂದ್ಂದ್ ತಾಸಿರು ಬರ್ತಾನ ಸ್ವಾಮಿ ಏನ್ ಬರ್ತಾನ ನಾನ ಬಟ್ಟು ಬ
ಹಮ್
ಬ್ರಷ್ ಗ್ರಿಷ್ ಮಾಡ್ಕೊಂಡ ಸ್ವಲ್ಪ ಮಕೊಂಡ್ರ ಮಕೊಬೇಕ್ರ ನ್ೋ ಕಾಲೋಟೆಲ್ ಇದಂದ್ರೆ ಮತ್ತೆ ಬಿಳದಂತದಷ್ಟ ರ್ ತ ತಶ ಕರಾನ ಕ ಬತ ನ ಹಸ ತನಿಯ ಒಳಕ್ಕಡ ಪ್ರರತ ಅವಡೆ ನೋ ನೀವ್್ರ ರಡಿ ಆಾಕಾನ ನಾವ್ ಅವ್ರ ರ ಮಾಡ್ತಾರತನ ರ ಅ ಆಲ್ಲ ಕೆ ತ ಹ ನಾವ ಮ ಹ ಬರ್ಕ್ ಬರ್ತ ನ ಒಂಬತ್ತ ನ ಸ್ವಿಚ್ ಆಫ್ ಮಾಡ್ತಿದ್ದನ್ ಮನ್ಯಾಗ ಫೋ ಚಾರ್ ಹಡಿ ಬ ಸ ಮಾಡರಬ ನೀ ಹ ನ ಹಾಏನ್ ಸು ಬಂದ ಅ ಅ ಕು ಕು ವರ್ಷ ಬಂದಂದ ಯಾವತ ಗ್ರಾಮ ಇಟ್ಕೊಂಡ ಬರ್ತಾನೆ ಹ ನಿಮ ಸುಮ್ಮನೆ ಸೇರಿ ತಂದ್ರ ಯಾವ ಬಂದ್ರತಿಲ್ಲ ಸುಮ್ಮ್ನೆ ಅವರು ೋಗ ಗುಳ ಸೋಪ ಕ ಹ್ಮ ಒ ತೊಂಬ ಕಳ ಮಾಡ ಮಾಡತ ಹ್ಮ
ಹೇ ಒನ್ ತಾಸಿನ ಅಷ್ಟ ಬರ್ದಾನ ಹೇಳನ್ರೊಂಡ ಬಿಾನ ಹಯ ಹೇಳಿ ನ ಬರ್ತಾವಣ ಹ
ಹ
ಹೊಟ್ಟ ಬಿದೀರದಾ
ಹ್ಮ
ಅಲ್ಲ ನೋಡಿ ಇ ಒಂದ ತರ್ಸ್ ಬರ್ ಎಷ್ಟತ್ತ ಹೊರಗ ಲ್ಲ
ಹೌ
ಹ
ಸತ್ರ ಮ ಹ ನಪನಸ ನಲ್ಲ ಇ ಗ ಗ ಆತಾನವಾ ನ ಸರ್ ಸರ್ ಮನೆ ಗಾಡಿಲ್ಲ ನಲ್ಲಿ ಪ ಕ